ಅಲ್ಲಿ ಹ್ಮ್ ಏನ್ ಮಾಡತಿ ಏನಿಲ್ಲ ಕುಂತ ನೀನ್
ಕುಂತ ನೋಡು ಚಾತ
ಹಾಗೆದನಿಂದ
ನಂದ ಆಯ್ತು ಊಟಮ ಮಾಡಕ್ ಏನ್ ಮಾಡಾತಿ ಅದ್ನ್ನ ನೋಡ್ಕೊಳತಿದ್ದೆ ಈಗ
ಹೌದಾ ಏನ್ ಮಾಡ್ಕೊಳಾತಿ
ಪುರಿ ಮಾಡ್ಬೇಕಂತಿದ್ದ ಅದ್ರ ಹಿಟ್ಟ ಇರ್ಲ್ಲ ಸುಮ್ನೆ ಈಗ ಪುದೀನಾ ರೈಸ್ ಮಾಡಬಿಡ್ತೆೇನೆ
ಪುದೀನಾ ರೈಸ್ ಹೆಂಗದ್ ಮಾಡುದ ಪುದೀನಾ ರೈಸ್ ಹಾ ಹೆಂಗ
ಫಸ್ಟ್ ಒಂದ್ ಡಬ್ರಿ ತಗೋಬೇಕಾ
ಹಾ
ಆಮೇಲೆ ನಿಂಂಗ ಎಷ್ಟ ಬೇಕಷ್ಟ ಅನ್ನ ಅಕ್ಕಿ ಅಕ್ಕಿ ಫಸ್ಟ್ ಕನ್ ರೈಸ್ ಮಾಡ್ಕೊಬೇಕ
ಹ್ಮ್ ಹ್ಮ್ ಹ್ಮ್ ಹ್ಮ್ ಆಮೇಲೆ ಹಲೋ ಹಲೋ ಅದ ಇದು ಏನದ ಪುದೀನಾ ರೈಸ ಈಗ ರೈಸ್ ಮಾಡ ಹಿಂಗ ನಾವ್ ಹೆಂಗ್ ಮಾಡ್ತೇವಂದ್ರ ರೈಸ್ ಮಾಡ್ಕೋತೇವಿ ರೈಸ್ ಮಾಡ್ಕ ರೈಸ್ ಮಾಡ್ಕೊಂಡ ಪುದೀನ ಹಚ್ಕೋತೇವಿ ಪುದೀನಾ ಮತ್ತ ಮೆಣ್ಸಿನ್ಕಾಯಿ ರುಬ್ಕೋತೇವಿ ರುಬ್ಕೊಂಡ ಅದ್ ಒಂದ್ ಬಾಳ್ಗಿ ತಗೊಂಡ ಎಣ್ಣೆ ಹಾಕಿ ಅದ್ರೊಳಗ ಸ್ ಎಣ್ಣೀ ತಗೊಂಡ
ಹಾ ನೆಕ್ಸ್ಟ್
ಅದಕ್ಕ ಇನ್ನನ್ ಹಾಕ್ತೇವಿ ಅದಕ್ಕ ಇದನ್ನ ಹಾಕ್ತೇವೆ ಏನಾದ ತುಪ್ಪ
ಹ್ಮ್
ತುಪ್ಪ ಹಾಕಿ ಅದಕ್ಕ ಗೋಡಂಬಿ ಹಾಕ್ತೇವೆ ಗೋಡಂಬಿನ ಇದನ್ನ ಏನದ ಸ್ವಲ್ ಗೋಲ್ಡನ್ ಬ್ರೌನ್ ಆಗುತ್ತಾನ ಕರ್ಕೊಬೇಕ
ಕರ್ಕೊಂಡ ಅವನ್ ಸೈಡ್ನಾಗ ತಗದಿಟ್ಕೊಬೇಕ ನಿಂಗ ಬೇಕಂದ್ರೆ ಶೇಂಗಾ ಮತ್ ಮತ್ತ ಇದು ಏನಾದ ಅ ಕಡ್ಡಿ ಬಳಿ ಅವನು ಇದನ್ನ ಕರದ ತಕ್ಕೋಬೇಕಾ ಆಮೇಲೆ ಅದ ಸ್ವಲ್ಪ ಅದೇನ್ ಮಿಕ್ಸಿ ಮಾಡ್ಕೊಂಡಿರ್ತೇವಲ್ಲಾ ಮೆಣ್ಸಿನ್ಕಾಯಿ ಮತ್ ಪುದೀನಾ ಅದನ್ ಹಾಕ್ಬೇಕಾ ಅದನ್ನ ಹಾಕಿ ಉಳ್ಳಾಗಡ್ಡ ಏನ್ ಹಾಕಂಗಿಲ್ಲ ಅನ್ನ ಹಾಕಿ ಕಲ್ಸಿ ಅವ್ ಏನ್ ಕರ್ದಿಟ್ಕೊಂಡಿರ್ತ ಅಲ್ಲಿ ಅವನ್ ಹಾಕಿ ಬೇಕಂದ್ರೆ ಸ್ವಪ ಉಪ್ಪು ಹಾಕೊಳ್ಳೋದು
ಹಾ ಹಾ
ಮಾಡ್ತೇವೆ ನಾವ
ಹ್ಮ್
ಮತ್ತ ಐವತ್ ಮಸಾಲೆ ಸಾರು ಮಾಡಿದ್ವಿ ನಾವು ಮಸಾಲೆ ಸಾರ ಈಗ ಅದೇಏನಾದ ಒಂದು್ ಕೊಬ್ಬರಿ ತಗೊಳುದು ಕೊಬ್ಬರಿ ತಗೊಂಡ ಅದ ಇದು ಎಲ್ಲಾ ಕಾಳ ನೆನ್ಸಿಟ್ಕೊಂಡ್ರದೆ ವಟಾಣಿ ಕಾಳ ಆಮೇಲೆ ಹ್ಮ ಕಡ್ಲಿಕಾಳ ಆಮೇಲೆ ಯಾವ ಕಾಳದಾವೆಲ್ಲಾ ನೆಂಚ್ಕೊಳ್ಳೋದ್ ಬಟ್ ಹೆಸರು ಕಾಳ ಅವ್ರ ಕಾಳೆಲ್ಲಾ ನೆನ್ಚಿಟ್ಕೊಂಡ ಅ ನೆಂದ ಆದ್ಮೇಲೆ ಒಂದ್ ಡಬ್ರಿ ತಗೊಂಡ ಒ ಡಬ್ರಿ ಒಳಗ ಇದು ಮಿಕ್ಸಿ ಮಾಡ್ಕೊಬೇಕು ಏನದ ಕೊಬ್ಬರಿ ಸ್ವಲ್ಪ ಮಸಾಲೆ ಪುಡಿ ಆಮೇಲೆ ಹಾ ಮತ್ತೆ ಜೀರ್ಗ ಹ ಬೆಳ್ಳುಳ್ಳಿ ಇವನ್ನೆಲ್ಲಾ ಮಿಕ್ಸಿ ಮಾಡ ಕೊತ್ತಂಬರಿ ಹಾಕ್ಬೇಕೇು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಒಂದು ಡಬ್ಬರಿ ಒಳಗೆ ಎಣ್ಣೆ ಹಾಕ್ಕೊಂಡು ಅದು ಇದು ಏನದ ಹಾಕಿ ಅದನ್ನ ಮಸಾಲೆ ಹಾಕ್ಬೇಕು ಎಣ್ಣೆ ಒಳಗ ಹಾಕೊಂಡ್ ಟೊಮ್ಯಾಟೊ ಇದನ್ನು ರುಬ್ಕೋಬೇಕ ಅದ್ರ ಜೊತೆ ಉಳ್ಳಾಗಡ್ಡಿನೂ ಆಮೇಲೆ ಕಾಳು ಬೇಯಿಸಕೊಂಡಿರ್ತೇವಲ್ಲ ಅವನು ಹಾಕೋಬೇಕು ಸ್ವಲ್ಪ ಕುತ್ಕೊಂಡ್ ಆ ಎಣ್ಣೆ ಒಳಗ ಅದ್ನಷ್ಟು ಮಿಕ್ಸಿ ಮಾಡಿದ್ ಹಾಕಿ ಆಮೇಲೆ ಅವು ಕಾಳು ಬಂದೆ ಇರ್ತಾವಲ್ಲ ಅವನು ಹಾಕಿ ಸ ನೀರ ಹಾಕ ಚೆನ್ನಂಗ್ ಕುದಿಸ್ಬೇಕ ಬೇಕಂದ್ರ ಸ್ವಲ್ಪ ಮಸಾಲೆ ಮಸಾಲೆ ಪುಡಿ ಹಾಕೋಬೇಕ ಆಮೇಲೆ ಉಪ್ಪು ಹಾಕೋಬೇಕು ಟೇಸ್ಟ ಇ ತಕ್ಕಂ ಕಷ್ಟ
ಹ್ಮ್ ನಾವ್ ಹೆಂಗ್ ಮಾಡ್ತೇವ ಅಂದ್ರ ಹ ಒಂದ್ ಬೌಲ್ನಾಗ ರೈಸ್ ತಗೋತೇವಿ
ಹ್ಮ
ಒಂದ್ ಸ್ವಲ್ಪ ಅದ್ಕ ಆಗೋಷ್ಟ್ ಪುದೀನ
ಹ್ಮ್
ಎಷ್ಟ್ ಬೇಕ್ ಅಷ್ಟ ತಗೋಬೇಕ್ ಪುದೀನಾ ಜಾಸ್ತಿನೂ ಆಗಬ್ಬಾರ್ದ ಮತ್ ಮೆಣ್ಸಿನ್ಕಾಯಿ ಹಬ ಬೆಳ್ಳುಳ್ಳಿ ಅಲ್ಲಾ ಆಮೇಲೆ ಕಡ್ಲಿ ಕಡ್ಲಿ ಕಾಳ ಅವಾ ಆಮೇಲೆ ಹ್ಮ್ ಬ್ಯಾಳಿನೂ ತಗೋಬೇಕ ಆಮೇಲೆ ಜೀರ್ಗಿ ಸಾಸವಿ ಕರ್ಬೇ ಮೆಣ್ಸಿನ್ಕಾಯಿ ಅವನೆಲ್ಲಾ ತಗೋಬೇಕು ಅಂತ ಕಟ ಮಾಡಿ ಇಟ್ಕೊಬೇಕು ಇವ್ನ್ ಮೊದ್ಲು ಆಮೇಲೆ ಅವನ್ನೆಲ್ಲಾ ಹಾಕಿ ಗ್ರೈಂಡ್ ಮಾಡ್ಕೊಬೇಕ
ಹ್ಮ್
ಗ್ರೈಂಡ್ ಮಾಡ್ಕೊಂಡಿದ್ದ ನ ಪಕ್ಕದಲ್ಲಿ ಇಟ್ಟ ನೆಕ್ಸ್ಟ್ ಅನ್ನ ಮಾಡಕ್ ಅನ್ನ ಇಟ್ಟಿರ್ತೇವಲ್ಲಾ
ಹ್ಮ್
ಅದನ್ನ ಸ್ವಲ್ಪ ಹುರ್ಕೊಬೇಕ
ಹಾ ಹಾ ಹಾ ಅಂದ್ರೆ ಸುಮ್ಮ್ ಡಬ್ರ ಒಳಕ್ ಹಾಕಿ ಹ
ಹ್ಮ್
ಹೌದೇನಾ ಆಮೇಲೆ ಹುರ್ಕೊಂಡ್ಮೇಲೆ ಅದ್ ಮಸಾಲೆ ಮಾಡ್ಕೊಂಡಿರ್ತಲ್ಲ ಅದ್ನ ಹಾಕದನಾ
ಹ್ಮ್
ಆಮೇಲೆ
ಅವನೆಲ್ಲ ಫಸ್ಟ್ ಹುರ್ಕೋಬೇಕ ಆಮೇಲೆ ಇನ್ನೊಂದು ಇನ್ನೊಂದ ಬಾಳ್ಗಕ ಎಣ್ಣಿ ಜೀರ್ಗ ಸಾಸಿವೆ ಹಾಕಿ ಹ
ಹ್ಮ್ ಹ್ಮ್
ಕಡ್ಲಿ ಆಮೇಲೆ ಶೇಂಗಾನ ಹುರ್ಕೊಬೇಕಾ
ಹ್ಮ
ಮೆನಸಿನ್ ಕಾಯಿ ಕರಿಬೇವು ಆಮೇಲೆ ಆ ಮಸಾಲೆ ಮಾಡಿರ ಅದ ಅವಾಗ ಹಾಕ್ಬೇಕ ಲೋ ಫ್ಲೇಮ್ ನಾಗ ಇಟ್ಕೊಂಡು ಹುರ್ಕೊಬೇಕ ಅದನ್ನು ನೆಕ್ಸ್ಟ್ ಮತ್ತ ರೈಸ್ ಹಾಕ್ಬೇಕ ಆಮೇಲೆ ಕಲ್ಸ್ಕೋಬೇಕ ಅದನ ಫುಲ್ಲ ಅಕಸ್ಮಾತ್ಗಿ ಬಾಳ ಪುದೀನಾ ಪುದೀ ಅನಸ್ತ ಅ್ರ ಇನ್ನೊಂದ ಸ್ವಲ್ಪ ಲ್ಪ ಅನ್ನ ಹಾಕಿ ಕಲಸ ಬಿಡ್ಬೇಕ್ ಅಲ್ಲೇ ಕರೆಕ್ಟ್ ಆಗ್ಬಿಡ್ತೈತಿ
ನೀವ ಇದಕ್ ಸ್ವಲ್ಪ ಗೊಡಂಬಿ ಯಾಡ್ ಮಾಡ್ಕೊರಿ ಅಂದ್ರ ಚೊಲೋ ಆಗ್ತೇತ್ ನೋಡುರಿ
ಗೋಡಂಬಿ
ಹ್ಮ್ ಗೋಡಂಬಿ ಹಾಕೋರಿ ಚಲೋ ಆಗ್ತೇತಿ ಮತ್ತೇನೇನ್ ಮಾಡ್ತೀ ನೀನ್
ಮತ್ತ ಮತ್ತೇನ್ ಬರಲ್ಲನ್ನು
ಹ ಇದು ಏನದ ಬಜ್ಜಿ ಗಿಜ್ಜಿ ಮಾಡ್ತಿ ಅದ್ರ ಜೊತೆ ಏನ್ ಹಚ್ಕೊಂಡ್ ತಿಂತೀರಿ
ಏನಿಲ್ಲ
ಹ್ಮ್ ಭಜ್ಜಿ ಮಾಡ್ಕೊಬೇಕಿಲ್ಲ ಅದ್ರ ಜೊತೆಯೇ ಏನಿಲ್ಲಾ
ಹ್ಮ್
ಬಜ್ಜಿ ಮಾಡುದು
ಹ ಮತ್ತ್ ಹೆಂಗ್ ಮಾಡುದದ್ನ್
ಒಂದ್ ಉಳ್ಳ ಗಡ್ಡಿ ತೋ ಊಳ್ಳಾಗಡ್ಡಿ ತೊಳದ ಹೆಚ್ಕೊಳ್ಳುದವನು ಉ್ದುದಮ್ಂಗ ಉದುದುಂಗರ ಹಚ್ಕೋ ಸಣ್ಣ ಸಣ್ಣ ಕರ ಹಚ್ಕೋ ಆಮೇಲೆ ಒಂದ್ ಮ್ಯಾಜಿಕ್ ಎರಡ್ ಮನ್ಷ ಕಾಯ್ ತಗೋ ಅವನ್ ಸ್ವಲ್ಪ ಸ್ಪ ಸ್ವಪ ಒಂದ ಸಣ್ಣ ಸಣ್ಣ ಸ್ವಲ್ಪ ಹಂಗೆ ಹೆಚ್ಕೊಳ್ಳುದ ಸ್ವಲ್ಪ ಕೊತ್ತಂಬರಿ ತಗೊಳ್ಳುದು ಅದ್ನ್ನು ಹೆಚ್ಕೊಳ್ಳುದು ಆಮೇಲೆ ಇದು ಕರ್ಬೇವು ಕಾರ್ಬೇವು ಹಚ್ಕಳ್ದ ಆಮೇಲೆ ಹಿಟ್ ತಗೊಳೋನು ಪುಟ್ಟಿಯ ಒಳಗ ಹಿಟ್ ತಗೊಂಡ ಹ ಸ್ವಲ್ಪ ಅದಕ್ಕ ಇದು ಹಾಕೋ ಹೋಮ್ ಕಾಳು ಇವು ಓಂಕಾಳ ಗೊತ್ತಲ್ಲ ಹ್ಮ್ ಓಂಕಾಳ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ನಿನ್ಗ ಬಟ್ ಒಳಗೆ ಅಷ್ಟು ಸೋಡಾ ಸಿಕ್ತೇತಲ್ಲ ಅಷ್ಟ ಎಡ್ ಬಟ್ ನಡಕಷ್ಟ ಸೋಡಸ್ತಲ್ಲ ಅಷ್ಟ ಹಾಕುದ ಹಾಕಿ ಸ್ಪ್ ನೀರ್ ಹಾಕಿ ಕಲ್ಚ್ಕೊಳ್ಳೋದ ಬಾಳ ನೀರು ಎಲ್ಲ ಇತಗಟ್ಟ ಅಲ್ಲ ಅಂದಂಗ ಆಮೇಲೆ ಉಳ್ಳಾಗಡ್ಡಿ ಏನೇನ್ ಹೆಚ್ಕೊಂಡಿತತೆ ಒದ್ನ ಹಾಕದ ಕಲ್ಸ್ಕೊಂಡ ಹ ಆಮೇಲೆ ಎಣ್ಣೆ ಕರದ ಎಣ್ಣಿ ಅದಕ್ ಎಣ್ಣೆ ಕಾಯಾಕಿ ಇಟ್ಟಿರ್ಬೇಕಲ್ಲೇ ಅದ ಎಣ್ಣಿನ ಸ್ವಲ್ಪ ಹಾಕೊಂಡ್ ಸ್ಪೂನ್ಲೆ ಕೈಯಡ್ಸ ಆ ಹಿಟ್ಟಗ ಹಾಕೋ ಕಲ್ಸಿದ್ ಹಿಟ್ಟಗ ಸ್ವಲ್ಪ ಎಣ್ಣೆ ಹಾಕೋಬೇಕಕ್ ಕಳ್ಳಾಡ್ಸಿ ಕಯಾರ್ಚಿ ಅನ್ನ ಹಾ ಇದು ಸಣ್ಣ ಉರಿ ಇಟ್ಕೊಂಡ್ ಬಿಡದ
ಹ್ಮ್
ನಿಂ ಗೊತ್ತಾಗ್ತಿತ್ತಲ್ಲ ಅವು ಬೆಂದಾವ ಅಂತ ಅ ಜಾಸ್ತಿ ಜಾಸ್ತಿ ಬಿಡ್ಬೇಡ ಭಯ್ಯಂಗಿಲ್ಲ ಸ್ವಲ್ಪ ಸ್ವಲ್ಪ ಬಿಡ ಹಿಂಕ ಕಾಂತಾ ಬಜ್ಜಿ ಬೇಕಂದ್ರೆ ಹಿಂಗ ಹಿಂಗ ಉದ್ರಂಗ್ ಬಿಡ
ಹ್ಮ
ಆಮೇಲೆ ಇಂತವು ಗುಂಡ್ ಗುಂಡನು ಬೇಕಂದ್ರೆ ಹಿಂಗ್ ರೌಂಡ್ ಮಾಡ್ ಮಾಡಿ ಬಿಡ
ಅಷ್ಟ್ ಬಿಟ್ಟ ಅದ ಎಣ್ಣೆ ಒಳಕ್ ಕರ್ಕು ಹೆಣ್ಣೊಳ ಕರ್ಕೊಂಡ್ ಆ ಪುದಿನ ರೈಸ್ ಜೊತೆ ತಿನ್ಬೋದು ನೋಡ್ ಚಲೋ ಆಗ್ತತಿ
ಹ್ಮ್ ಹ್ಮ್
ಪುದೀನ ರೈಸಿಗೆ ಮೊರುಚ್ಡರು ಚೊಲಕ್
ಹಾ ಮೊಸರು ಜೊತೆ ತಿಂತಿದ್ವಿ ನಾವು
ತಿಂತಿದ್ರೇನಾ ನಾವು ತಿಂತಿದ್ವಿ
ಹ್ಮ್
ಅದ್ಕ ಕೇಳಿದೆ ಚಲೋ ಆತ್ತತ ಬಜ್ಜಿ ಮಾಡ್ಕೋರಿ ಚಲೋ ಆಗ್ತಾವವ ಈಗ ಅದ ಸಾರು ಮಾಡೇವಿ ನನ್ನ ಮಾಡ್ಬೇಕ ರಾಗಿ ಮುದ್ದಿ ಮಾಡ್ಬೇಕಷ್ಟ ಮಾವ ನ್ಣದಾವ
ಹ್ಮ ಮಾವಿನ ಒಂದ್ ಜೊತೆ ತಿಂತ
ಹ್ಮ್ ಮಾವೇ ನೋಣ್ಣ ಐ್ತಲ್ಲ ಸೈಡ್ನಾಗತಿ ಮೋದು
ಹ್ಮ್
ಮತ್ತ ಈಗ ಪುದೀನಾ ರೈಸನ್ನ ಅಡಗಿ ಇವತ್ ನಿಮ್ದ
ಹ್ಮ್ ನಿಮ್ದು
ನಮ್ದಾದ ಅನ್ನ ಸಾರು ಮುದ್ದಿ
ಹ್ಮ್
ಹ್ಮ್ ಬೆಳಗ್ ಏನ್ ಮಾಡ್ಕೊಂಡಿದ್ರಿ ನಾ ಅಷ್ಟಾಗ
ಬೆಳ್ಳಿಗೆ ಒಪ್ಪಿಟ್ಟ ಮಾಡಿದ್ರ
ನಮ್ಮ ಮನೊಳಗೂ ಉಪಿಟ್ಟುಇವತ್ತು
ಹ್ಮ್ ಉಪ್ಪಿಟ್ಟ ಜೊತೆ ಮೊಸರ
ಮೊಸರಾ ನಾವುಷ ಇದು ಚಟ್ನಿ ಪುಡಿ ಕಡ್ಲಿ ಚಟ್ನಿ ಅದು ಮಾಡಿದ್ವಿ ಸರಿ ಈಗ ಮಾಡ್ಕೋದ್ ಹೆಂಗ ಆಗ್ತೇತಿ ಅಂತ ಹೇಳ್ತೆ ಡೇಟ್ ಹ್ಮ್ ಇಡ್ಲಿ ಬಾಯ್